ಏನ್ ಮಾಡ್ತಾ ಇದ್ದಪ್ಪಾ ಊಟ ಆಯ್ತಾ
ಹಲೋ ಏನ್ ಮಾಡ್ತಿದ್ದೀರ ಆಯ್ತು ನಿನದು ಹೌದಾ ಊಟ ಅಯತ
ಊಟ ಆಯ್ತು ಮಾರಾಯ ನಿಂದಾಯ್ತು ಊಟ
ಏ ನಮ್ದ ಆಯ್ತು ಮರಾಯ ಏನ್ ಮಾಡ್ತಿದ್ರ ಏನಿಲ್ಲ ಸಮಾಚಾರ ಕಾಲ್ ಮಾಡ್ತಿಲ್ಲ ಏನಿಲ್ಲ
ಇಲ್ಲ ಇ ಕರಾವಳಿ ಭಾಗ ಅಲ್ಲ ಇಲ್ಲಿ ಮಳೆ ತುಂಬಾ ಸಿಕ್ಕಾಪಟ್ಟೆ ಇ ಮಾತಾಡಕ್ಕೆ ನೆಟ್ವರ್ಕ್ ಇಲ್ಲಾ ಮಾರಾಯ ಅದಕ್ಕೆ.
ಹೌದಾ ಓ ಹೋ ಹೋ. ಹಾ ಈ ಮತ್ತೆ ಎಂತ ಮಾಡ್ತೀಯ ಬಾಳ ಮಳೆ ಇದೆ ನಮ್ ಕಡೆ ಅಂದ್ರೇ ಮಳೆನೇ ಇಲ್ಲ ಇಲ್ಲಿ.
ಮಳೆ ಮಾರಾಯ ಕರಾವಳಿ ಅಲ್ಲ ಇದು ಮಳೆ ನಾಡು ಇಲ್ಲಿ ದಿನಲೂ ಮಳೆ ಬರದೆ ಸಾಕ ಸಾಕ್ ಮಾಡಿಬಿಟ್ಟು. ಇದೆ ಮಾರಯ ಏನು ಇದು.
ಹ
ಈ ಮಳೆಯಲ್ಲಿ ಹೊರಗಡೆ ಹೋಗಕೆ ಆಗ್ತಾಲ್ಲ ನಿಜ.
ಓಹೋ ಆ ಆ ತರ ಮಳೆ ಇದೆ ನಾ ಅಲ್ಲಿ.
ತುಂಬಾ ಮಳೆ ಮಾರಯ ಮಳೆ ಮಳೆ ಮಳೆ ಹೊರಗಡೆ ಹೋದ್ರೆ ಮಳೆ ನಿತ್ರೆ ಮಳೆ. ಕುಂತ್ರೆ ಮಳೆ.
ಏನ್ ಮಾರಾಯ ಇದು ಹಂಗಂದ್ರೆ ಬೆಳಿಗೆ ಏನೋ ನೀವು ಎಲ್ಲಾ ಆ ಕಡೆ ಎಲ್ಲ ಕಾಯಿ ಪಲ್ಯ ಏನೋ ಹಾಕಿರ್. ಹತ್ರ ಎಲ್ಲ ಅಂದ್ರೇ ನಾಶವಗುತ್ತೇನೋ.
ಏನ್ ಮಾಡ್ತೀಯ ಮಾರಯ ಎಲ್ಲಾ ದೇವ್ರ ಆಟ ನಮ್ ಕೈಲಿ ಇದಾನ.
ಹ ಏನು ಮಾಡೋಕ್ಕಾಗಲ್ಲ ಬಿಡು ಅದು ಅದೇನೋ ಕರೆಟ್ಟಿದೆ.
ಏನ್ ಮಾಡಕ್ ಆಗಲ್ಲ ಮಾರಾಯ ಇರ್ಲಿ.
ನಿಮ್ ಕಡೆ ಅಲ್ಲ ಹೌದು ಕರೆಕ್ಟ್. ನಿಮ್ ಕಡೆ ಏನು ಅಷ್ಟು ಮಳೆ ಇದೆ ನಮ್ಮ ಕಡೆ ಅಂದ್ರೆ ಮಳೆನೇ ಇಲ್ಲ ಮೊನ್ನೆ ಎರಡ್ ದಿವಸ ಕಂಟಿನ್ಯೂ ಆಗಿದೆ ನೋಡು ಈ ಕಡೆ ಅಂದ್ರೆ. ಸಾಕ್ ಸಾಕಾಗಿದೆ ಮಳೆ ಇಲ್ಲ ಏನಿಲ್ಲ ಹಾಳಾಗಿ ನಮ್ದೆಲ್ಲ ಜೀವನ ಪರಿಸ್ಥಿತಿ ಹೇಳ್ಬಾರ್ದ ಆ ತರ ಆಗಿದೆ.
ಏನಾಗಿದೆ.
ಒಟ್ಟು ಮಳೆಯಿಲ್ಲ ಮಾರಾಯ ಈ ಕಡೆ.
ಹೌದಾ ಯಾಕೆ.
ಇದಕ್ಕೇನು ಗೊತ್ತಾಗ್ತಿ ಇಲ್ಲ ಒಟ್ಟ ಮಳೆ ಇಲ್ಲ ಏನಿಲ್ಲ ನಮ್ಗಂದ್ರು ಸಾಕಾಗಿದೆ ಒಬ್ರು. ಬೆಳೆಗಳು ಬೆಳೆಗಳು ಸರಿಗಿಲ್ಲ ಏನಿಲ್ಲ ನೀರಿಲ್ಲ ಸಲಾಗಿ ಬೆಳೆಗಳು ರೈತ. ರೈತರೆಲ್ಲಾ ಅಳತಿದ್ದಾರೆ.
ಹ್ಮ್.
ಹ್ಮ್ ಅದು ಸಲುವಾಗಿ ಸ್ವಾಮಿ. ಇಲ್ಲ ಮಾರಾಯ ಇಲ್ಲಿ ಏನ್ ಮಾಡತೀಯಾ ಬೋರ್ವೆಲ್ ಇಲ್ಲ ಏನಿಲ್ಲ ಬೆಳೆ. ಆ ಮಳೆ ನೋಡಿ ಮಳೆ ನೋಡಿ ಬೆಳೆ ಹಾಕ್ಬಿಟ್ಟಿವಿ ಬೆಳೆ ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಮೊನ್ನೆ ಎರಡು ದಿವಸ ಕಂಟಿನ್ಯೂ ಆಗಿದೆ ಒಂದ್ ಸ್ವಲ್ಪ ಚೆನ್ನಾಗಿ್ ಕಾಣ್ತಿದೆ.
ಹ್ಮ್ ಹ್ಮ್.
ಹ್ಮ್ ಒಂದ್ ನಾಲ್ಕ ಹನಿ ಬರುತ್ತೆ ಆಯ್ತು ಹೋಗ್ಬ ಬಿಡುತ್ತೆ ಅಷ್ಟೇ ಮಾಡುತ್ತೆ ನೋಡ್ ಬರೇ.
ಹೌದಾ.
ಹ್ಮ್.
ಹ್ಮ್ ಹ್ಮ್. ಮತ್ತೆ.
ಮತ್ತೆ ಹೇಳಬೇಕು ನೀವೇ ನೀವು ಏನು ಸ್ಟಡೀಸ್ ಏನು ಓದ್ತಿಲ್ವಾ.
ಹೋಗ್ತಾ ಇರೋದೇ ಏನ್ ಮಾಡತೀಯಾ ಮಾರಾಯ.
ಓದತಿದಿರಾ ಹಂಗೆ.
ಓದತಾ ಇದೀವಿ ಏನ್ ಮಾಡ್ತಿಯಾ ಯಾವ್ ಜಾಬ್ ಆಗ್ತಲ್ಲ ಏನಿಲ್ಲಾ ಕಷ್ಟ ಪಡ್ತಾಯಿದೀನಿ. ಕಷ್ಟ ಪಡ್ತಾಯಿದೀನಿ ಹ್ಮ ಏನ್ ಕಷ್ಟ ಪಡ್ತಾಯಿದೀನಿ. ಇನ್ನೂ ಅದಕ್ಕೆ ಪ್ರತಿಫಲ ಸಿಕ್ತಾನೆ ಇಲ್ಲ.
ಹಯೇ ಬರುತ್ತೇ ಸಿಗುತ್ತೆ ಸಿಗುತ್ತೆ ಇಷ್ಟು ಜಲ್ದಿ ಅಂದರೆ ಎಲ್ಲಿ ಕಷ್ಟಪಡ್ಬೇಕಲ್ಲ ಜಗ್ಗಿನೇ.
ಅಂದ್ರೆ ಏನ್ ಸಿಗುತ್ತೆ ಏನೋನಪ್ಪ.
ಸಿಗುತ್ತೆ ಸಿಗುತ್ತೆ ಕಷ್ಟ ಪಟ್ಟೋರ್ ಗೆ ಯಾವತ್ತು ಸಿಕ್ಕೇ ಸಿಗುತ್ತೆ.
ಸಿಗುತ್ತೆ ಅಂದ್ರ.
ಹ್ಮ್ ಸಿಗುತ್ತೆ ಕ ಕಷ್ಟ ಪಳ್ಳಾರದವ್ರರಿಗೆ ಎಂತಂದ್ರೆ ಅಂತೂ ಹಣೆ ಬರಕ ಸಿಕ್ಕಿದೆ ನಮ್ಗೆ ಅಷ್ಟ್ ಕಷ್ಟಪಟ್ಟರು ಕೂಡ ಸಿಗಲ್ಲ ಅಂತ್ಯೆಯ
ಏನ್ ಸಿಗುತ್ತೆ ಏನ್ ಬಿಡುತ್ತೆ ಒಂದ ಗೊತ್ತಾಗಗ್ತ ಇಲ್ಲ
ಸಗತೆ ಬಡಿಯ ನಮ್ಮಗೆ ನೀ ಯಾಕಂತ ತ ಒಂತೀರ ಅ ಕಡೆ ಎಲ್ಲ ಅಬ ಸಿಗಲ್ಲ ಅಂತಯಾ ಯಾಕ್ಯಾ
ಸಿೀಗಲ್ಲ ಮಾರ ತುಮನೆ
ಹ್ಮ್ ಹ್ಮ್
ಹ್ಮ್ ಹ್ಮ್ ಏನ್ ಸಿಗೋದಿಲ್ಲ ಸುಮ್ಮನೆ ಹಳ್ತಾರೆ ಜನ
ಅಂಗಂತರ
ಹ್ಮ ಸುಮ್ನೆ ಏನ್ ಜಾಬ್ ಸಿಕ್ಕಲ್ಲ ಸಿಗುತ್ತೆ ಕಷ್ಟ ಪಟ್ಟು ಓದ್ಬೇಕು ನೋಡ ನಮ್ ಕಲೆ ಕಷ್ಟ ಪಟ್ಟು ಆ ಓದಕ್ ಆಗ್ತಾನೆಲ್ಲ
ಹ್ಮ ಕಷ್ಟಪಟ್ಟು ಓದ್ಬೇಕು ಮತ್ತೆ ಏನ್ ಮಾಡ್ಬೇಕ
ಕಷ್ಟಪಟ್ಟು ಓದಬೇಕ ಅಂತಿನನಿ ಆಗ್ತಾನೆ ಇಲ್ಲ ಏನ್ ಮಾಡ್ಬೇಕು ಒಂದ
ಮತ್ತೇನು ಯಾವ್ದು ಓಟ್ ಇತ್ತರೋದನ ಕಂಪಿಟೇಟಿವ ಏನು ಇಂಜಿನಿಯರಿಂಗ್ ಸಿಿವಲಾ
ಇವಾಗ ನಾು ಸಿಿವಲ್ಓದತಾ ಇರೋದು
ಸಿಲ್ ಹೊತ್ತಿದ್ರಾ ಯಾವಾಗಾಗಿದೆ ಎಕ್ಸಾಮ್ ಇದೆಯಲ್ಲ ನಾಳೆ ಅಕ್ಟೋಬರ್ಕ್ ಯಾವಾಗಿದ ಅಲ್ಲ
ಹ್ಮ ಹ ಅಕ್ಟೋಂಬರ್ ಇದು ಡಿಸೆಂಬರ್ ಅಲ್ಲ ಇಿದೆ
ಡಿಸೆಂಬರಲ್ಲಿ ಏನ ಮುಂದಕ್ಕೆೋಯ್ತಾ
ಹಾ ಏನ ಅಂತಾರಪ್ಪ ಮುಂದಕ್ಂತ
ಹೌದಾ ಅದೇ ನಾನು ಅದಕ್ಕೆ ಕೇೇಳಳ್ಬಟ್ಟೆ ಅದ ಸಲಗೆ ಅಂದೆ
ನನ್ ಮುಂದೆ ಹೋಗಿದೀಯ ಅಂತ ಅಂತ ನೀನ್ ಗೊತ್ತಾ ಅದ್ರ ಬಗ್ಗೆ ಡಿಕ್ಲೇಷನ್
ಏನು
ಅದ್ರ ಬಗ್ಗೆ ಗೊತ್ತಾ ಎಲ್ಲಾ ಮಾಹಿತಿ
ಯಾರ ಬಗ್ಗೆ
ಅದೇ ಎಕ್ಸಾಮ್ ಬಗ್ಗೆ ಗೊತ್ತತಾಯನಂದೆ
ಹ್ಮ ಇಲ್ಲ ನಮ್ಗೆ ಅಷ್ಟೊನ್ ಗೊತ್ತಾಗಲ್ಲ ಯಾರೋ ನಿಮ್ಮಂತವ್ರು ಹೇಳಿದ್ರೆ ಗೊತ್ತಾಗತ್ತಪ್ಪ
ಅಗೆ ಬ
ಹ್ಞೂ ಹೇಳ್ಬೇಕು ನೀವ ಎಲ್ಲ ಕಾಂಪಿಟೇಟಿವ್ ಹೋದೋ್ರು ನಾವೇನು ಅಷ್ಟಕ್ಕಷ್ಟೇ ಎಕ್ಸಾಮ್ ಇದೆ ಅಂದ್ರೆ ಎಕ್ಸಾಮ್ ಇದದೆ ಅ್ರೆ ಹೋಗಿ ಎಕ್ಸಾಮ ಬೋ ಬರೋರು ಇಲ್ಲ ಅ್ರ ಆಯತುಮ್ ಕುಂತ್ ಬಿಡ ಮೆಸೇಜ್ ಆದ್ರ ಬರುತ್ತಲ್ವ ಗೊತ್ತಾಗುತ್ತೆ
ಮತ್ತ
ಹಾ
ಮತ್ತೇನ್ ಸಮಚಾರ ಆರಾಮಿದೆಯಾ
ಏ ನಾವೆಲ್ಲ ಆರಾಮಿದಿವವಪ್ಪಾ ನೀವ್ ಆರಾಮಿದೀರನೊಂದು
ಏನ ಮನೆಗ್ ಕೇಳ್ಬಟ್ಟ ಏನು ಹುಷಾರ್ಿಲ್ಲ ಅಂತ ಹ್ದ ನಿಮಗೆ ಏನಾಗಿದೆ
ಎಲ್ಲ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಹೌದು ತೋರ್ಸಂಬಂದಿನೇ ಜ್ವರ ಬಂದಿದ್ದ ಸವಾರ ೋಡಸೆ ಮಂದೆ ನ ಕಮ್ಮಿ ಇದೆ
ಏನ ಬರೋ ಬರಕ ನಿಂಗೆ
ಎಲ್ಲ ಈ ಕಡೆ ಹಗೆ ಬರ್ತಿರ್ತಾವ ಸ್ವಲ್ಪ ಅ ಕಡೆ ಎಲ್ಲ ಡ್ಯೂಟಿ ಗ್ಯೂಟಿ ಆ ಕಡೆ ಕಡೆ ಎಲ್ಲ ಹೋಗ್ತಿರ್ತಾವ ನಾ ಸ್ವಲ್ಪ ಬ ಕೆಲ್ಸ ಕೆಲ್ಸಕ್ಕೆ ಕರೆಕ್ಟ್ ಇದ ಆಗಲ್ಲ ಎಲ್ಲ ಊಟ ಸಲಿಗೆ ಆಗಲ್ಲ ಅದ್ ಸಲಗೆ ಅರಷ್ಟು ಬಾಡಿಗೆ ಅಂದ್ರೆ ರೆಸ್ಟೇ ಸಿಗಲ್ಲ
ಹ್ಮ ಹ್ಮ
ಮಸಲೆಗೆ ಸ್ವಲ್ಪ ಹೆಡ್ಡ್ಯಾಕು ಅದು ಇದು ಆಗಿ ತಲೆ ನೋವು ಜ್ವರ ಕೈ ಕಾಲ್ ಬಾಣೆ ಆಥರ ಆಗಿದೆ
ಹೌದ ಮತ್ತೆ ನಿನ್ ಜೊತೆ ಇರ್ತನ್ರ ಅವ್ನು ನಿಲ್ಲಿದ್ದಾನೆ
ಹಾಂ
ನಿಮ್ ಜೊತೆ ಇರ್ತನ ಅವ್ನು ಹೇಳಿದ್ದಾನೆ ನಿಮ ಹತ್ರ
ಹಂ ನಮ್ಮ ಜೊತೆಯಲ್ಲಿ ಇರೋನ ಅಲ್ಲಿ ದೋಸ್ತಾ ಅಲ್ಲಿ ಒಳಗಡೆ ಇದ್ದಾನೆ ನಾಾವಿಲ್ಲಿ ಹೊರಗಡೆ ಕುಂತೀವಿ ಆ ರೂಮಲ್ಲಿ ಇದದಾನ
ಹೌದಾ
ಹ್ಮ್
ಮತ್ತೆ
ಹಾ
ಏನ್ ಸಮ ಸ್ವಲ್ಪ ಏ ಮಾಡಿ ಏ ತಗೊಂಡ್ ಬಾತದೆ
ಇಲ್ಲಿ ರೂಮಲ್ಲಿ ಇದೀನಲ್ಲ ಫ್ಯಾನ್ ಸೌಂಡ್ ಇದೆ
ಹೌದಾ ಆ ತಾರಲ್ಲ
ಹ್ಮ್ ಹೌದು ಸ್ವಲ್ಪ ಸೌಂಡ್ ಇದೆ ಅದು ಅದರಲ್ಲಿ ಬೇರೆ ಸ್ವಲ್ಪ ಇಲ್ಲಿ ಬುಕ್ ಓದ್ತ ಇದ್ದು ನನಗೆ
ಹ್ಮ್
ಇದ ಯಾವ್ದೋ ಗಂಧದ ಗುಡಿ ಅಂತಪಾ ನಮ್ಮ ನಾಡಿನ ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ನೂರಾರು ಕನಸು ಕಂಡಿರುವ ಯುವ ಜನರ ಬಹು ದಿನದ ಕನಸು ಅಂತ
ಹೌದಾ ಏನಾದ್ರರು ಪಷನಾದ್ರೆ ಕೇಳಿ
ಷ ನಂದ್ಯಾ
ಹ್ಮ್
ಇದು ರಾಷ್ಟ್ರೀಯ ಯುವಕರ ದಿನಾಚರಣೆ ಯಾವಾಗಾಗಿದೆ ಯಾವಾಗ
ಜನವರಿ ಹನ್ನೆರಡು ಸ್ವಾಮಿ ವೇಗನಂದಾರು ಹುಟ್ಟಿದಿದ್ದನ
ಹೌದಾ
ಹ್ಮ್
ಹ ರಾಷ್ಟ್ರೀಯ ಮತದಾರ ದಿನ
ಜನವರಿ ಇಪ್ಪತ್ತೈದದು ಅಂದ್ರೆ ನಮ್ದು ಎಲೆಕ್ಷನ್ ಇದೆೆಯಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಎಲೆಕ್ಷನ್ ಬೋರ್ಡ್ ಮತ್ತೊಂಬತ್ ನೂರ ಐವತ್ತ ಸ್ಥಾಪನೆ ಆಿತು ಹಾ ಲೋಕಸಭ ಐದ ವರ್ಷೂಮಿಾವ್ರಿಗೆ ಒಂದು ಐದು ವರ್ಷೂಮಿ ಬರುತ್ತೆ
ಹ ಹಾ ಹ ಎಂ ಪಿ ಎಮ್ ಎಲ್ ಎ ಇದನು ಐ್ ವರ್ಷಕ್ಕೊಮ್ಮೆನಾ ಏನು
ಹ್ಮ ಐದು ವರ್ಷಕ್ಕಮ್ಮನ್ರು
ಹೌದಾ ಇದು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತಾರಂದು ಭಾರತ ಚುನಾವಣಾ ಆಯೋಗ್ಯ ಸಂಸ್ಥೆ ಸ್ಥಾಪನೆ ಆಯಿತು
ಹೇಳ್ತೇ
ಇವೆಲ್ಲಾ ಜ ಇದ್ರಲ್ಲಿ ಬಂದಿದ್ವಲ್ಲ ಇದು ಪಿ ಯು ಸಿ ಅಲ್ಲಿ ಬಂದಿತ್ತಲ್ಲಾ ಪ ಪೊಲಿಟಿಕಲ್ ಹ್ಮ್ ಫಸ್ಟ್ ಚಾಪ್ಟರ್ ಎನ್ ಸೆಕೆಂಡ್ ಚಾಪ್ಟರ್ ಲ್ಲಿಯೇ ಇರ್ಬೋದು ಅಲಾ ಇದು ಮೇ ಬಿ ಭಾರತ ಸಂವಿಧಾನದಾಗ ಏ ಓದಿನ ಕಾಣೋ ನಾನು ಯ ಓದಿನಿ ಇದರಲ್ಲಿ ಪೊಲಿಟಿಕಲ್ಲೇ ನನಗೆ ಸೆವೆಂಟಿ ಏಟ್ ಆಗಿದೆ ನಂದು ಮದಲ್ಲ್ ಅಲೇ
ನಮ್ಮ ನೈಟ್ ಫ್ರೀ ಆಗಿದ್ದೆ
ನೈನ್ಟಿ ತ್ರೀನಾ
ಹುಂ
ಹುಂ ನಂಬ ಸ ಸೈಂಟತ್ರಿ ಅಷ್ಟರಾಗ ನಾವು ಜಾಸ್ತಿ ತಲೆ ಕಡಸಲಿಲ್ಲ ಅಷ್ಟೇ ಪಾರ್ಸಲ್ದೆ ಸಾಕಂತ ಹೇಳ್ತಿದ್ದವು ನಾವು
ಹುಂ
ಇದು ವಿಶ್ವ ರೇಡಿಯೋ ದಿನ ಯಾವಾಗಿದೆ
ರೇಡಿಯೋ ದಿನ ಅದು ಫೆಬ್ರವರಿ ಗೇ ಹದಿಮೂರು
ಹಾ ಹಾ ಹಂ ಬಹಳ ಓದ್ತೀರ ಬುಡು ಹಂಗಂದ್ರೆ ಎಲ್ಲಾ ಕರೆಕ್ಟಾಗಿ ಕೋಶ್ನ ಗೆ ಆನ್ಸರ್ ಹೇಳ್ತಿದ್ದರ್
ಅವೇಲಾ ಚಿಲ್ಲಿ ಕೊಶ್ನ್ ಮಾರಾಯಾ
ಎಲ್ಲಾ ಚಿಲ್ಲಿ ಕೋಶ್ನಂದಯಾ
ಹುಂ
ಎಲ್ಲಾ ಓದಿಬಿಟ್ಟಿದ್ರ ನೀವು ಎಲ್ಲಾ ಹೆಂಗೆ ಮತ್ತೆ
ಕೇಳು
ಹುಂ ಇಲ್ಲ ಇವೆಲ್ಲ ಹೇಳ್ತಿದಾರಾ ಮತ್ತೆ ಎಲ್ಲಿ ಕಿಳಾಕ ಏನಿದೆ ಮತ್
ಹಾ
ಹೇಳಿ
ಇದು ವಿಶ್ವ ಪೋಲಿಯೋ ದಿನ ಯಾವಾಗಿದೆ ವಿಶ್ವ ಸಂಸ್ಥಾಪನಾ
ಪೋಲಿಯೋ ದಿನಾ ಮೇಬಿ ಜೂನ್ ಅಲ್ಲಿ ಐಯತೆನೆ ಅನ್ಂತೆೆ
ಇಲ್ಲಾ ಇಲ್ಲಾ ಗೆಸ್ ಮಾಡಿ ನೋಡಿ
ಇದೇ ತಿಂಗಳಾ ಜುಲೈ ಅಲ್ಲಿ
ಹಾ ಇಲ್ಲಾ ಮುಂದಿನ ತಿಂಗಳಲ್ಲಿದೆ ಅಕ್ಟೋಬರಲ್ಲಿ
ಅಕ್ಟೊಬರಾ ಇ ಪೋಲಿಯೋ ಮೊನ್ನೆ ಪೋಲಿಯೋ ಐತಾಲಾ ಅದಕ್ಕಿಂತಪ್ಪ
ಇಲ್ಲಾ ಇಲ್ಲಾ ಅದು ಅಲ್ಲಾ ಅ ಇದು ವಿಶ್ವ ಪೋಲಿಯೋ ದಿನಾ ವಿಶ್ವಸಂಸ್ಥೆಯ ಸಂಸ್ಥಾಪನಾ. ಸ್ಥಾಪನಾ ದಿನಾ ಅಂತಾ ಅಕ್ಟೋಬರ್ ಇಪ್ಪತ್ತು ನಾಲ್ಕರಲ್ಲಿ ಇದೆ
ಇ ಯಾವ ಅಕ್ಟೋಬರ್ ನಾ ಯುವಿನಸ್ ಕೋಡೆ ಅಂತಲ್ಲಪ್ಪಾ ನಾನು ಹೇಳ್ತೇನಿ ಅದು ಇಷ್ಟು ಸಂಸ್ಥೆದು ಅಕ್ಟೋಬರ್ ಇಪ್ಪತ್ ನಾಲ್ಕುಹತ್ತೊಂಬತನೂರಾ ನಲವತ್ತೈದರಲ್ಲಿ ಸ್ಥಾಪನೆ ಆಗಿದೇ
ಹಾ ರೈಟ್ ರೈಟ್ ಯುನೈಟೆಡ್ ನೇಷನ್ ನ್ಯಾಷನಲ್ ಡೇ
ಹುಂ ಹೇಳ ಮತ್ತೆ ಏನಾದ್ರೂ
ಅಕ್ಟೋಬರ್ ಮೂವತ್ತರಲ್ಲಿ ಯಾ ದಿನಾ ಆಗಿದೆ
ಅಕ್ಟೋಬರ್ ಮೂವತ್ತಾ
ಹುಂ
ಅಂದ್ರೆ ಅಕ್ಟೋಬರ್ ಮೂವತ್ತ ನಮ್ ಇಂಡಿಯಾ ಕೊಡ್ತೇವೆ
ನಮ್ಮ ಇಂಡಿಯಾ
ಮೆಂಬರ್ಶಿಪ್ ಆಗುತ್ತೆ ಅ ಸರ್ ಅದು ಯನ ಎಲ್ಲ ಅದ್ರೂ ಇ ಎನ್ ಮೆಂಬರ್ಶಿಪ್ ಆಗುತ್ತೆ ಅಕ್ಟೋರ್ ಮೂವತ್ತು
ಅದನ್ನ ಯಾರು ಮಾಡ್ಯಾರ
ನೀ್ ಯಾರ್ ಮಾಡಣ ಗೊತ್ತಿಲ್ಲಪ್ಪ
ಸರ್ದಾರ್ ವಲ್ಲಲಭ ಬಾಯ್ ಪಟೇಲ್ ಸ ಇದು ಏನಂತ ರಾಷ್ಟ್ರೀಯ ಏಕತಾ ದಿನ
ಹ್ಮ ಅವ ಡೇ ಅದು ಹುಟ್ಟಿದ್ದೇನ ಅದು ಅಪ್ಪ
ಹ್ಮ್ ಎರಡ್ ಸಾವಿರದ ಹದ್ನಾಲ್ಕರಿಂದ ಭಾರತ ಸರ್ಕಾರ ರಾಷ್ಟ್ರ ಯ್ ಏಕ ಏಕತಾ ದಿನವನ್ನು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಜನ್ಮದಿನದ ನೆನಪಿನಗಾಗಿ ಆಚರಿಸುತ್ತಾ ಬಂದಿದೆ
ಅದ ಅಕ್ಕಬ ಮೂವತೊಂದಿರ್ಬಂದೋು
ಇಲ್ಲ ಅಕ್ಟೋಬರ್ ಮೂವತ್ತ ಇದೆ
ಹೌದಾ
ಹ್ಮ ಸರಿ ಸರಿ ತಗೋೊಳ್ಳಿ ನಿಮ್ ಕಾಲ್ ಮಾಡ್ತೇನ್ ರೀ ಟಾನ್ ತಗೋಳಿ
ಹಾ ಸರಿ ನೋಿ